ಮಸ್ತ್ ಏನ್ ಮಾಡಕ ಪ್ಪಾ ಏನ್ ಫೋನ್ ಇಲ್ಲ ಏನಿಲ್ಲ ಏನ್ ಸರಿ ಆದ್ರೂ ಫೋನ್ ಹಚ್ಬೇಕ ಎಲ್ಲ
ಏನು ಸೌಣ್ ಬರ್ತಾ ಇದೆ
ಹಾ ಸೌಂಡ್ ಬರ್ತಾದ
ಏನ್ಂದೆ ನನ್ಗ್ ಕೇಸಿಲ್ಲ
ಏನು ಯಾವಾಗ್ಲಸನ್ ಫೋನ್ ಹಚ್ಲಿಲ್ಲ ಏನ್ ಹಚ್ಲಿಲ್ಲ ಒಂದ ಸರಿ ನನ್ು ಬರ್ಲಿಲ್ಲ ನಂದ
ಯಗಪ್ಪಾ ನೆನಪ ಇದೆ ಫನ್ ನಚ್ಚಿದ್ರ ನೆನಪಣನಪ್ಪಾ ಎಲ್ಲಾ ಮನ್ಸಿನಲ್ಲಿ ಇರುತ್ತೆ ನಿನ್ ಬಗ್ಗೆ ನಿನ್ ನಿನ್ ಬಗ್ಗೆ ಎಲ್ಲಾ ರೀತಿ ಮನಸ್ಸನಾಗ ಇಟ್ಕೊಂಡಿರ್ತೀವಿ ಓನ್ಚ್ಚ ಹೇಳೋದ ಇಲ್ಲ ಮರ್ತಿಲ್ಲಪ್ಪಾ ನೀನಾನ ಕುಚ್ಚುಕ ದೋಸ್ತ ಇದರು ನಿನ್ಗೆ ಹೆಂಗೆ ಮರತೀನಿ ಹೇಳೋಣ
ಂಿನಾಗ ಆಯ್ತಿ ಏನ್ ಕಷ್ಟ ಟ ಸುಖ ಮಾತಾಡ್ಬೇಕಲ್ಲ ನಿನ್
ಏ ಮಾತಾಡಪ್ಪಾ ಕಷ್ಟ ಸುಖ ಬಗ್ಗೆನೆೇ ನಿ ನೀ ಕುಚುಗೂ ದೋಸ್ತ ಆಗಿ ನನ್ ಕಷ್ಟ ನಿನ್ ಗೊತ್ತಿದೆ ನನ್ ಕಷ್ಟ ನನ್ ಗೊತ್ತಿದೆ ಏನು ನಿನ್ಗೆ ಕಷ್ಟ ಬಂದಿದೆ ಹೇಳಗರು ನಾ ಸಾಲ್ವ್ ಮಾಡ್
ಎಲ್ಲ ನಿನ್ ನೀರದ ಕಲ್ಬುರ್ಗಿದಾಗ ನಾ ಇರೋದ ಯಾದ್ಗಿರಾಗ ಈ ನೋಡ ಈಗ ಜೀವನ್ದಾಗ ನನ್ ಜೀವನದಾಗನ್ ಕಷ್ಟ ಇರ್ತದ ನಿನ್ ಜೀವನ್ದಾಗನ್ ಕಷ್ಟ ಇರ್ತದ ಸುಮ್ಮು ಹೇಳ್ಕೊಂಡ್ರ ಸ್ವಲ್ಪ ಮನ್ಸಿಗ್ ಬಾರ ಕಡಿಮೆ ಆಗ್ತದ ಅನ್ನೋದು
ಹಾ ಹೇಳಪ್ಪಾ ಏನ್ ಕಷ್ಟ ಇದೆ ಹೇಳುವ ನಿನ್ಗ
ಅದೇ ಒಂದ್ ಬಿಸ್ಿನನೆಸ್ ಮಾಡಾಕತಿದ್ಯಾ ಸ್ವಲ್ಪ ಚಲೋ ನಡಲಾಗ್ಯದ ಅದು
ಯಾವ್ದ್ ಬಿಸ್ನೆಸ್ ಚಾಲೂ ಮಾಡಿದ್ದೀನಿ ನೀವು್ ಮದಲ ನಡ್ಲಕ್ ಚಲೋ ಯದಕ್ ನಡಲ ಯಾವ್ದದು ಏನ್ ಅದು ಏನ್ರ ತಪ್ಪ ಮಾಡಿದೇನ್ ನೋಡಣ ಬಿಸ್ನೆಸ್ನಾಗ ಏನೇನ ಆಗದ ಹೇಳಣ ನೋಡತನಿ
ನಾನು ಒಂದು ಇಪ್ಪತ್ತೈದು ಜಡ್ಸಿ ಆಕಳ ತುಗುದಿದ ತಗೊಂಡ ಜಸ ಆಕಳ ತಗೊಂಡಿನಿ ಒಂದು ಬಡೇರಿ ಮಾಡಿನಿ ಅಂದ್ರ ಒಂದಿ ಒಬರಿಗರಿಿ ಕೂಳಿ ಹಳಗಿ ಹಾ ಫಾರ್ಮ್ ಹೌಸ್ತಾರೆ ಹಾ ಕಟ್ಟದು ಅಲ್ಲೇ ಇರೋದು ಅ ಅಲ್ಲೇ ಹುಲ್ಲ ಹಾಕದು ನೀರ್ ಹಾಕ ಹಾಕದು ಎಲ್ಲಾ ಅಲ್ಲೇ ಅಲ್ಲೇ ಹಾಕದು
ಹಾ ಮತ್ತ
ಅದೇ ನಾನು ಒಂದ್ ಒಂದ ಎರಡು ಕೂಳಿ ಹಾಳು ಇಟ್ಕೊಂಡ ನನ್ ಇದಲ್ಲ ಇಷ್ಟು ದೊಡ್ಡದಐತಲ್ಲ ನಡ್ಸಬೋದು ಆಗಲ್ಲ ಅದ್ಕೋಸ್ಕಕರ ಎರಡು ಕೂಲ್ ಎಳ್ ತಗೊಂಡನಿ ಅವ್ರಗ ಏನಂದ್ರ ಎಂಡಿ ಒಬ್ಬ್ರಿಗೆ ಎಂಡಿ ಕಸ ಬೆಳೋದು ನೀರ್ ಕೊಡೋದು ಅಚ್ಚ ನೇವ್ ಒಬ್ರಿಗೆ ಮೇವು ಕೋಗ್ಕೊಂಡ ಬರ್ಬೇಕು ಹಾಕ್ಬೇಕು
ಹ್ಮ್ ಹ್ಮ್ ಹ್ಮ್ ಆದ್ರೆ ಏನ್ ಅವರು ಒಬ್ರ ಏನ್ ಧಃಖಾ ಮಾಡ್ಯಾರ ನನ್ ಹಾಲ್ಗಿಲ್ ಹಂಗ ನೋಡ ಈಗ ಹಾಲು ಇಪ್ಪತ್ತೈದು ಅಂದ್ರೆ ಒಂದ್ ಆಕಳ ಎಷ್ಟ್ ಲೀಟರ್ ಕೊಡತದ ಹಾಲು
ಅದೇನ್ ಜರ್ಸಿ ಹಾಕ್ಳ ಒಂದ ಒಂದ್ ಹಾಕ್ಳ ಐದ್ ಲೀಟರ್ ಕೊಡತದ
ಐದ್ ಲೀಟರ್ ಕೊಡತ ಇಪ್ಪತ್ತ ಐದ್ ಮಕ್ಕಳಾಗ ಎಷ್ಟ ಕೊಡ್ತಾವ ಅಂದ್ರೆ
ಒಂದು್ ನೂರ ಐವತ್ತು ಲೀಟರ್ ಆತದ
ನೂರ ಐವತ್ ಲೀಟರ್ ಎಲ್ಲ ಸ ಸಾಲ್ ಕೊ
ಎಲ್ಲಾ ಸಾಲು ಕೊಡ್ತಾವ ಈಗ ಎಲ್ಲಾ ಅದೇ ನೋಡಿ ನೋಡಿ ತನ್ನಿ ಅಲ್ಲಿ ಆ ಮಸ ಇ ಗಿರಾಗ ಒಂದು ಆಕಳ ಅಲ್ಲೇ ನೋಡಿ ತನ್ನಿ ಅದು ಇದದ ಅದ ಮನ್ನನ ಇದದ ಅಂತವ ಬಜಾರ್ಗೆ ಅಕಡಿ ಇಕಡಿ ಅಕಡಿ ಕಾಡೆ ಹೋಗಿ ಅಂತ ನೋಡ್ಕೊಂಡು ತಂದ್ಬಿಟ್ಟಿನಿ
ಹೌದಾ ಎಲ್ಲಸು ಲಿಟ್ರ ಮತ್ತೆ್ೀಡ್ಶ ಲೀಟ್ರ ಅಂದ್ರೆ ಮತ್ತ ಹೆಂಗ್ ಲೀಟರ್ ಮಾಡ್ತೀನಿ
ನಾನ್ ನೋಡಪಾ ಇಪ್ಪತ್ ರೂಪಾಯಿ ಲೀಟರ್ ಮಾಡಾರತನಿ ನೀ ಎಲ್ಲ
ಇ ಇಷ್ಟು ಸತ್ತ ಎ ಬಾಳ ಸಸ್ ಆಯತು ಅದಕ್ಲೆೇ ನಿಂದು ಲಾಸ್ ಆಾಲ ಆತು ಬಿಸ್ನೆಸ್ ಹಾಕ್ಳದ ಅಂದ್ರೆ ಎಷ್ಟ ಇರ್ಬೇಕಕ್ ಗೊತ್ತೇನ್ ನಿಂದ ಹೇತನ ನಲ್ವತ್ತೈದು್ ರೂಪಾಯಿ ಲಿಟ್ರ ಇರ್ಬೇಕು ನಲ್ವತ್ತೈದು ರೂಪಾಯಿ ಲಿಟ್ರ
ಹ್ಮ್ ಅದೇ ನಾನು ಹಂಗಗೆ ನೋಡ್ದ ನಾನ್ ಯದಕ್ಕಂದ್ರ ಮೊದ್ಲು ಸ್ವಲ್ಪ ಈಗ ನನ್ ಹಾಲ್ ತಗೊತಾರಲ್ಲಾ ಇಪ್ಪತ್ತೈದರು ಇಪ್ಪತ್ ಲೀಟರ್ ಅಂದ್ರ ಜಾಸ್ತಿ ಜನ ತಗೊಂತಾರ ಜಾಸ್ತಿ ಜನ ತಗೊಂತಾರ ಪಫಸ್ಟ್ಿಗೆ ಎಲ್ಲಾ ಗಿರ ಹಾಕ್ ಕಚವಾಮ ಗರಾಾಜ ಗಿರಾಕಿಗಳು ಎಲ್ಲ ಕೂನ ಆದ್ರ ಅಂದ್ರ ಮತ್ ಬೇರೆ ಕಡೆ ಎಲ್ಲಿ ಪಾಕಿಟ್ಲ್ ಬೇರೆ ಯಾವ್ದ್ ಹಾಲ್ ತಗೋಲ್ಲಂತ ನನ್ಗೆ ಅನ್ಸತು ಅದಕ್ಕೆಲ್ಲ ಸ್ವಲ್ಪ ದಿನ ಸ್ವಲ್ಪ ದಿನ ಇಪ್ಪತ್ತು ರೂಪಾಯಿಗ್ ಆಲ್ ಮಾಡಿದಾರ ಆತು ಮತ್ ಬೇರೆದ್ ನೋಡಿ ಹೆಚ್ಚಿಗೆ ಮಾಡಿದಾರ ಹೇಳಿದಾರಾಯತು ಅವ್ರಿಗೆ ಆಲ್ಗೀಲ್ ಕೊಡಲ್ ಆಗ್ಯಾವ ಆಕಳಗಳು ಹುಲ್ಲು ಅವು ತಗೋಕ್ ಆಗಲ್ಲ ಆಗ್ಯದ ಅದ್ಕ್ಕೋಸ್ಕರ ಒಂದ್ ಐದಐದ್ ಐದು್ ರೂಪಾಯಿ ಏರ್ಟಿಯ ಅಂತ ಹೋಗ್ಬೇಕಂತ ಮಾಡಿದೆೆ
ಇಲ್ ನೋಡ ನಾನು ನೀನ್ ಪಾ ಇಬ್ಬರು ಸೇರಿ ಮಾಡಮ್ಮ ಈ ಇಪ್ಪತ್ತೈದ್ ಹಕ್ಳಲ್ಲ ಅದ ಎಷ್ಟ್ ಲಾಸ್ ಆಗದ ಒಂದ್ ಒಂದ್ ಹತ್ ಲಕ್ಷ ನಾನು ಇನ್ವೆಸ್ಟ್ ಮಾಡ್ತೀನಿ ಈಗ ನೀ ದಾಗ ಕೇಳಿಲ್ಲೆ ಅದಕ್ಕ ಒಂದ ಹೆಸರಿಡಾಮ
ಹ್ಮ್ ಆಲಿಿಗೆ ಬಂದ ಹೆಸ ರಡ ಮನೆ
ಹಾ ಹಾಲಿಗ್ ಒಂದ್ ಹೆಸರು ಇಡಮ್ಮ
ಹ್ಮ್
ಏನ್ ಇಡಮ್ಮ ಅಂದ್ರೆ ನೀವು ನಂದಿನಿ ಹಾಲ್ ಅಂತ ಪ್ಯೂರ್ ನಂದಿನಿ ಹಾಲ್ ಅಂತಗೆರಿ ಇಡಮ್ ನಾವವು
ಈಗ ಮದ್ಲೆ ಮದ್ಲೇ ಒಂದು ಆದಲ್ಲ ಅದು ನಂದಿನಿ ಹಾಲಂತ ನೀವ ಪ್ಯೂರ್ ನಂದಿನಿ ಅಲ ಅಂತ ಹೇಳಮ್ಮನ ಈಗ ಮೊದಲೇ ಒಂದು ನಂದಿನಿ ಹಲ್ ಅಂತ ಪಾಕೆಟ್ ಆದಲ್ಲಿ ಬರ್ತದಲ್ಲ ಮುಂಜೆ ಮುಂಜೆ ನೋಡಿದ
ಹಾ ನೋಡನ್ ನೋಡನ್ ಹ ನೋಡನ್ ನೋಡಿನಿ ನಾ ನಂದನಿ ತೊಗಲ್ಲಾ ದುಡ್ಲಾ ತೋತೀನಿ
ದುಬಲಾ ತೋೊಂಡ ಯ ಅದೇ ತರ ಯಾವ್ದನ್ ಬೇರೆ ಅದ ಡಮ್ಮ ಇರ್ಲಾರ್ದ ಈಗ ನಂದಿನಿ ಯ್ದ ಅದು
ಈಗ ನೋಡ ಯಾವದ ಹೆ ಶ್ರೀಡಮ್ ಅಂದ್ರೆ ಒಂದ್ ಎತ್ಸ ಆಮೇಲೆ
ಹ್ಮ್ ಮುಂದ ನೋಡಮ್ಮದು ಈಗ ಏನ್ ಮಾಡಮ್ಮ ಮೊದ್ಲು ಈಗ ಏನ್ ಮಾಡ ಮನೇನ್
ನಾನ್ ನೋಡಪ್ಪಾ ಹೇತೀನಿ ಕೇಳ ಒಂದ್ ಲೀಟ್ರಗ ನಮ ಪ್ಯೂರ್ ಹಾಲ ಇರ್ತದ ಅದು ನೋಡವ ಅವು ಬರ್ತಾವಲ್ಲಾ ಎಲ್ಲಾ ಕೆಮಿಕಲ್ ಅದು ಎಲ್ಲಾ ಮಿಕ್ಸ್ ಆಗಿ ಬರ್ತಾವ
ಹ್ಮ್ ಹ್ಮ್
ನಮ್ದು ಪ್ಯೂರ್ ಪ್ಯೂರ್ ಪ್ಯೂರ್ ಹಾಲ ಅದ ನಲ್ವತ್ತು ರೂಪಾಯಿ ಲೀಟರ್ ಮಾರದರುನು ಹೊತದ ನೋಡ ನಲ್ವತ್ ರೂಪಾಯಿ ಲೀಟರ್ ಮಾಡ್ದರಮನು ಎಷ್ಟ ಆತ ಹೇಳಳ್ ನಿನ್ಗ ಈಗ ನೋಡ ನಲ್ವತ್ ರೂಪಾಯಿ ಲೀಟ್ರ ದಡ್ ಶ ಲೀಟ್ರ ದೀಡ್ ಶ ಲೀಟರ್ ಅಂದ್ರೆ ಆರ್ ಸಾವಿರ ರೂಪಾಯಿ ಆಗ್ತದ
ಆರ್ ಸಾವಿರ ರೂಪಾಯಿ ಆತದ ದಿನಕ್ಕೆ ಆರ್ ಸಾವಿರ ರೂಪಾಯಿ ಅಂದ್ರ ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದ್ ಒಂದ್ ಲಕ್ಷದ ಇಪ್ಪತ್ ಸಾವಿರ ಎಂಬತ್ ಸಾವಿರ ರೂಪಾಯಿ ಆಗ್ತದೆ ತಿಂಗಳಿಗೆ
ಹ್ಮ ನೋಡ್ರ ಇಲ್ ನೋಡ ಅರ್ದಾಗ ನೋಡ್ರ ಪ್ರಾಫಿಟ್ ಇರ್ತದ ಮತ್ ಎಲ್ಲಾ ಕೂಲಿಗ ಇಲ್ಲಿ ಕೊಟ್ಟಕೇರಿ ನಮ್ಗಳು ಅದ ನೋಡ ಒಂದ್ ದಿನಕ್ಕ ಒಬ್ಬ ಆಳ ಮಗನಿಗೆ ಐದನೂರು ರೂಪಾಯಿ ತಿಳಿ
ಹಾ ಆಯ್ತು
ಇಬ್ಬರು ಇಬ್ಬರು ಇಡ್ಕೊಂಡೇವ ನ ಇಬ್ಬರು
ಸಾವಿ ಸಾವಿರ ರೂಪಾಯಿ ಹೋಯ್ತು ಇಲ್ಲಿ ಸಾವಿರ ರೂಪಾಯಿ ಹೋಯ್ತು ಮತ್ತ ಅದು ಸ್ವಲ್ಪ ಮೇವು ಗೇವು ಬೇರೆ ಕಳಸನ್ ತರ್ತನಲ್ಲ
ಹ್ಮ್ ಅದು ನೋಡಣಾ ಹೇಳ್ತೀನಿ ನಿಂದನ ಅದಕ್ಕಷ್ಟು ಗಡಬಣ ಮಾಡ್ತಿ ಆರ್ ಸಾವಿರದಾಗ ಕೂಲಿಯಿದವ್ರರಿಗೆ ಒಂದ್ ಸಾವಿರ ರೂಪಾಯಿ ತೆಗಿ
ಹ್ಮ
ಐದ್ ಸಾವಿರ ರೂಪಾಯಿ ಉಳದು ಐದ್ ಸಾವಿರದಾಗ ಮತ್ತ ಎಲ್ಲ ನೀ ಯವು ಅದು ಇದು ತೊಂಬರ್ದು ಅದು ಎರಡ್ ಸಾವಿರ ರೂಪಾಯಿ ತೆಗಿ ಮೂರ್ ಸಾವಿರ ರೂಪಾಯಿ ನಿಕ್ಕಾವಳಿತಾವ ದಿನ ಮೂರ್ ಸಾವಿರ ರೂಪಾಯಿ ಉಳಿಿತ ತಿಂಗಳ ಮೂರ್ ಸಾವಿರ ರೂಪಾಯಿ ಅಂದ್ರೆ ತಿಂಗ್ಳಿಗೆ ಅಷ್ಟ ಆತ
ತಿಂಳಿಗೆ ಎಂಬತ್ ಸಾವಿರ ರೂಪಾಯಿ ಆಯ್ತು ಎಂಬತ್ ಸಾವಿರ ರೂಪಾಯಿ
ಅಮ್ಮ ತತ
ಎಷ್ಟ
ಮೂರು ಸಾವಿರ ತಿಂಗಳಿಗೆ ಹ ತೊಂಬತ್ತ ಎಂಬತ್ತಲ್ಲ
ತಂಬತ್ತು ಸಾವಿರ ರೂಪಾಯಿ ಆತಾದ ತಿಂಗಳಿಗೆ
ಹಾ ತೊಂಬತ್ ಸಾವಿರದಾಗ ಒಂದ್ ತಿಂಗಂಳಗ್ ತೊಂಬತ್ ಸಾವಿರ ರೂಪಾಯಿ ಯಾವಾಗ ಗಳಿಸ್ತಾನ ಅರ್ಧಾಗ ಇಬ್ಬರು ನಾವ್ ಪಾರ್ಟ್ನರ್ಶಿಪ್ ಉಳಿತದಷ್ಟ ನಲ್ವತ್ತೈದ ಸಾವಿರ ರೂಪಾಯಿ ಉಳಿತಿದೆ ನೀನಗೆ ನನು ನಲ್ವತ್ತೈಐದು ಸಾವಿರ ರೂಪಾಯಿ ಉಳತದ ತಿಂಗಳ
ಹಾ ಹಂಗಂದ್ರ ನೀನ್ ಪಾರ್ಟನರ್ಶಿಪ್ ಮಾಡ್ತ ಅಂದ್ರ ಇನ್ನೊ ಒಂದ್ ಹತ್ ಹದ್ನೈದು ತರಮಆಕ್ಳ
ಹ ಇನ್ನೊಂದ ನಾ ಹೇಳಾತೀನಿಲ್ಲಾ ಹಾ ಇಪ್ಪತ್ತಆಕಳ ತೊಂಬರಮ್ಮ ಇನ್ನ ಒಂದ ಆರು ತಿಂಗಳು ಹೊಲಿ
ಹ್ಮ್ ಇನ್ನೊಂದ್ ಆರ್ ತಿಂಗಳ ಹೋಲಿ ಈಗ ಒಂದ ಇನ್ನೊಂದ ಇಬ್ರಗ ಕೂಲಿ ಆಳು ಇಟ್ಕಳ ಮ್ ಮಾ ಇಬ್ಬರು ನಡಿತಾದತೋಮ
ನಾ ಮೂವರ್ ಇಟ್ಕೊಳಮ್ಮ ತೊಗೊಂಡಕೇರಿ ಸುದ್ದ ಐವತ್ ಆಕಳ ಮಾಡಮ್ಮ ಐವತ್ತು ಆಕಳ ಮಾಡಕೇರೀ ಒಂದ ಇದು ಏನಪ್ಪಾ ಅಂದ್ರೆ ಒಂದ ಏಜೆನ್ಸಿ ತೆಗೆಮ ನಾವು
ಹ್ಮ್ ಒಂದು ದೊಡ್ಡ ಕಂಪನಿ
ಹ ಒಂದ್ ಕಂಪ್ನಿ ಮಾಡಮ ಕಂಪನಿ ಮಾಡಕಿರ್ ಏನ್ ಮಾಡಾಮ ಅಂದ್ರೆ ಇಲ್ ನೋಡ ಈಗ ಯಡ್ರಾಮಿ ತಾಲ್ಲೂಕ ಅದ ಆ ತಾಾಲೂಕ್ದಾಗ ನಮ್ದೇ ಹಾಲ್ ಹೋಗ್ಬೇಕ್ ಮತ್ ಯಾರ್ದು ಹಾಲ್ ಹೋಗಲ್ಲ ಒಂದ್ ಏಜೆನ್ಸಿ ಕೊಟ್ಟು ಬಿಡಾಮಲ್ಲಿ
ಹ್ಮ್
ಇದ್ನು ಒಂದು ಏಜೆನ್ಸಿ ಕೊಡಮ್ ಒಂದ ತಾಲೂಕ್ ಒಂದ್ಏಜೆನ್ಸಿ ಇಡಾಮ ಈಗ ನೋಡ ಯಡ್ರಾಮಿ ತಾಲ್ಲೂಕ ಅದ ಕೆಂಬಡ ಕೆಂಭಾವಿ ಹುಬ್ಳಿ ಅದ ಅಲ್ಲೊಂದ್ ಏಜೆನ್ಸಿ ಇಲ್ಲೊಂದ್ ಏಜೆನ್ಸಿ ಅಂದ್ರೆ ಇಲ್ ನೋಡು ಎಡ್ರಾಮಿದಾಗ ಒಂದು ಎಷ್ಟ ಅಂದ್ರೆ ಒಂದು ಎರಡ್ ನೂರ್ ಲೀಟ್ರ ಹೋಗ್ತಾವ
ಹ್ಮ್
ಹಾ ಈಗ ಹೊಸ ಹೊಸ ಅದಂದ್ರೆ ಎರಡ್ ನೂರ್ ಲೀಟರ್ ಕೊಡಮ ನಾವು
ಅದ ಹ ಹಂಗೆ ಮಾಡಮ್ಮ ನಮ್ ಕಡೆಗ ಒಂದ್ ಎರಡು ಊರಿಗೆ ಆಕಮ ಇಕಡಿ ಶಾಪೂರ್ ಒಂದು ಸುರ್ಪುರ್ಗ ಒಂದ್ ಹಾಕ್ ಬಿಡಮ್ಮ
ಅದೇ ಬ ಭರ್ತ ಬರ್ತ ಬರ್ತಾ ಬರ್ತಾ ಬರ್ತಾ ನಮ್ ಕಂಪ್ನಿ ಬ್ಯಾಗ ಬಾಳ ಮ್ಯಾಗ್ ಹೋತ್ತ ಅವಾಗ ಏನ್ ಮಾಡಮ ಅಂದ್ರೆ ಸ್ವಲ್ಪ ಕೆಮಿಕಲ್ ತೊಳಮ್ಮ ಹೆಸರು ಕೂತಿರ್ತದ ಹೆಂಗಾದ್ರನು
ಬ್ಯಾಡ ಓ ಬ್ಯಾಡ ಕೆಮಿಕಲ್ ಹಾಕಿದ್ರೆ ಮತ್ತ ಗಿರಾಕಿ ಬಿಡ್ತಾವ ಈಗ ಹೆಂಗ ಈ ಈಗ ಚಲೋ ಅದಲ್ಲ ಈಗ ನೋಡು ಒಬ್ರಗ ಎಷ್ಟು ಅರ್ ಐವತ್ ನಲ್ವತ್ತೈದ ಸಾವಿರ ರೂಪಾಯಿಳತಕತಿ ಒಂದ್ ಹಾಕಿದ್ರ ಒಂದ ಕಂನಿ ಹಾಕಿದ್ರೆ ಇಷ್ಟು ಲಾಸಕತಿ ಬೇರೆ ಬೇರೆ ಕಡೆಗೆ ಹಾಕಿದವ್ರ ನಾವು ಬುಳೋದಿಲ್ಲ ತಳಗ
ಹಾ ಕರೆಕ್ಟ್ ಅದ ಕರೆಕ್ಟ್ ಅದ ಕರೆಕ್ಟ್ ಅದ ಮಚ ನಿಂದ ಮಾತ್ ಕರೆಕ್ಟ್ ಅದ ಮಾಡಮ್ಮ ಅರ್ದಾಗ ಇನ್ನ ಸ್ವಲ್ಪ ಹೆಚ್ಚಿಗೆ ಉಳಿತದ ಅಂತ ನಾ ಹೇಳ
ಬಾಡ ಬಾಡ ಮತ್ತ ಹುಡುಗರಿಗೆ ಏನ ಆತವಾ ಯೂಸ್ ಚಲೋ ಬಳಕೆ ಮಾಡೋರಿಗೆ ಮತ್ತೆ ಏನ ರ ಆರಾಮೇ ಇರಲ್ಲ ಏನ್ ದಿನ ತಗೊಂತಾರ ಒಂದ್ ದಿನ ತಗೊಂತಾರ ಮತ್ತೆ ಬ್ಯರವ್ರ ಜೀವನ್ ಮ್ಯಾಗೆ ಆಟಆಡಮ್ ಹೇಳ್
ಅ ಕರೆಕ್ಟ್ ಅದ ಮಚ್ಚ ಕರೆಕ್ಟ್ ಅದ ನಿಂದು ಕರೆಕ್ಟ್ ಆಟದ ಬ್ಯಾರರ್ ಮೇಾಲ ಜೀವದ ಮೇಾಲ ಆಟ ಆಡೋದು ಬೇಡ
ಹ್ಮ್
ನೀರ್ ನೀರ್ ಗಿರ ಹಾಕದ ಬೇಡ ಏನ್
ಏನ್ ಬಾಡ ಚಲೋ ಈಗ ಹೆಂಗ ನಡಕತ್ತದಂಗ ಹಂಗ ಲಾಭ ಆದ ಏನ್ ಈಗ ಲುಕ್ಷಣ ಆಗಕತ್ತದೇನ ನಮಗ
ಇಲ್ ಬಿಡು ಲುಕ್ಸಾನ್ ನ್ ಆಗಲ್ಲ ಆಗದ್ ನಮ್ಗ
ತುಮ ಚಲೋ ಚಲೋ ಅವ್ ಅವ್ರ ಅವ್ರ ಚಲೋ ಇರ್ತಾರ ನಾವನ್ ಚಲೋ ಇರ್ತೀವಿ ತುಮ್ಮ ನಮ್ಗೆ ದದುುವಾಸ ಇತವ
ಆ ವಿಶ್ವಾಸ ಇಟ್ಕೊಳಮ್ಮ ಒಟ್ಟ ಕಳ್ಕೊಳಕ್ ಹೋಗಬೇಡ ನಿನ್ ಮ್ಯಾಲ ವಿಶ್ವಾಸ ಇಟ್ಕೊಳಮ್ಮ ನಮ್ಮ ಕಂಪ್ನಿ ಹೆಸರ ಮ್ಯಾಲ ವಿಶ್ವಾಸ ಇರ್ತವ್ರಗ ಇದು ಹಾಲ್ ಚಲೋದಪ್ಪ ಅಂತ ರಿ ಅದೇ ಹಾಲ್ ಯಾವ್ದ್ ಹಾಲ್ ಬಂದ್ರೂ ತಗೊಲ್ಲ ನಮ್ಮ ಹಲ್ಲೆ ತೋತಾರ
ಹ್ಮ್ ಆಯ್ತು ತಗೋಣಾನಂದ ಸ್ವಲ್ಪ ಇದ ಮನೆಗ್ ಹೋಗಿ ಬರ್ತನ ಈ ಕಡೆ
ಮ್ಣಿಗೆಗ್ ಹಕಿರ್ ಬಾ ಆರಾಮ್ಸಿ ಆಮೇಲೆ ಮಾತಾಡೋ ಮತ್ ಬಿಸ್ನೆಸ್ ಅದೇ ಹೆಂಗಾದ್ರೂ ನೋಡಿ ಈಗ ಐಡಿಯಾ ಕೊಟ್ಟೀಿನಿ ಎಲ್ಲಾ ಕೊಟ್ಟೀನಿ ಇದು ಎಲ್ಲಾ ಬಿಸ್ನೆಸ್ ಇದೆ ಕಂಟಿನ್ಯೂ ಮಾಡ್ಕೊತ ಹೋಗ್ಬ ಬಿಡ ಅಂತ ಅ್ ತಗ ಮಾತಾಡ ಅಂತತ್ ಆಮೇಲೆ ಇದ್ರ ಬಗ್ಗೆ ನನ್ನದು ಸ್ವಲ್ಪ ಕೆಲಸ ಅದೆ ಆಯ್ತಾ.